ಹಾ ಹಲೋ ಕೇಸ ಆಗತದ್ರಿ ಆರಾಮಿರ್ರಿ
ನೋಡ್ರಿ ನೀ ಅರಮದಿರಿ
ನಾವ್ ಆರಾಮ್ ನೋಡ್ರಿ
ಹ ಊಟಾರಿ ಟ ನಾಸ್ಟರಿ
ಊಟ ನಾಷ್ಟ ಆಯ್
ನಮ್ಮದೂ ಆಗೇತ್ರಿ ಏನಿಲ್ಲ ನೋಡ್ರಿ ಸುಮ್ಮ್ ಸುಮ್ಮ್ನೆ ಕುತ್ ಹ್ಮ ಸುಮ್ ಕುಂತ ಇದೇರಿ.
ಹ ನಾವ ಏನಿಲ್ಲ ನೋಡ್ರಿ ಯು ಊಟ ಅದು ಮಾಡಿದೀವ್ರೀ ಬೆಳಿಗ್ಗೆ ಒಂದ ಈಗ ನಮ್ಮ ನಮ್ದ ಹಬ್ಬ ಮುಗಿಯದ ಈಗ ಹಬ್ಬ ಬಂದೇತಿ ಅಲ್ರಿ. ಆ ಹಬ್ಬ ಮುಗತಕ್ಕ ಸ್ವಪ್ ರೊಟ್ಟ ಟಿ ಮಾಡಲ್ರರಿ ಮನ್ಯಾಗ
ಮೊಹರಮರಿ.
ತ್ರಿ ನಾಳೆ ಆಯ್ತಲ್ರಿ ನಾಳೆ ನಾಡದ ಇನ್ನೊಂದ್ ಮೂರ್ ನಾಲ್ಕ್ ದಿನ ರೊಟ್ಟಿ ಅದ ಮಾಡಲ್ರರಿ. ಸುಮ್ ನಾಷ್ಟ ಅದು ಮಾಡಿ ಊಟ ಮಾಡಿ ಕುೂತಿವಿ ನೋಡ್ರಿ. ಹ್ಮ್.
ಅದ್ ಏನ ಇದು ಯಾವತ್ತದ್ರಿ ಅಲ್ಲಿ ನಾಳೆ ಇವತ್ತೆ ಏನ್ರೀ.
ಇಲ್ರಿ ಇವತ್ತ ಎಂಟ ತಾರೀಕ ಆದ್ರ ಇವತ್ತಾ. ನಾಳೆ ಒಂಬತ್ತನೇ ತಾರೀಕ ಕಥಲ್ರತೆ ಆದ್ರ ನಮ್ಮ್ ಉರಾಗ ಹ ಹತ್ತನೇ ತಾರೀಕ ದಪ್ಪನ ಅದಾನ್ರಿ.
ಹ್ನ. ಶುಕ್ರರಾತ್ರಿ ಬೇಕ್ರೀ ಇಲ್ಲಿನ ಹಂಗೆ ಅಂತಾರ ಇಲ್ಲಿ ಶುಕ್ರವರ ಮಾಡಲ್ಲ ಅಂತರ ಏನ ಏನ್ ಮಾಡ್ತಾರ.
ಹೌದ್ರಾ ಹೌದ್ರಿ ಒಂದೊಂದ್ ಊರಾಗ ಹೆಚ್ಚ ಕಮ್ಮಿ ಮಾಡ್ತಾರ ಒಂದೊಂದ್ ದಿನ
ಹೌದು.
ಅವರು ಊರ ಊರಾಗ ಒಂದೊಂದ್ ಪದ್ದತಿ ಮ್ಯಾಲ ಮಾಡ್ತಾರೀ.
ಹೌದ್ ಹೌದ್ರಿ.
ಮತ್ತೇನ್ ಯಕಡೆ ಹೋಗಿಲ್ರಿ.
ಯಾಕಡಿ ಹೋಗಿಲ್ಲ ನೋಡ್ರಿ ಮನ್ಯಾಗ ಇದೀವರಿ.
ಹ್ಮ ಎಲ್ಲಿಗನ್ ಹೋಗ್ಬೇಕ ಅಂದ್ರ ಬೇಸ್ಗೆ ಬಿಸ ಆದಂಗ ಬಿಟ್ಟದರಿ ವಾತಾವರಣ ಕುದಿರಿ ಸ್ವಲ್ಪ ಲೈಟ್ ಸ್ವಲ್ ಫ್ಲೈಟ್ ಬರ್ಲಿಲ್ಲ ಅಂತಂದ್ರ ಕುಂದ್ರಕ್ ಆಗಲ್ಲ ನಿಂದ್ರ ಆಗಲ್ರರಿ ಮನಿ ಓಳಗ ಅಷ್ಟ ಕುದಿಸ್ತದ ನೋಡ್ರಿ. ಅದ್ರಾಗ ನಾವ್ ಸ್ವಲ್ಪ ಇರದ್ ರೂಮ್ನಾಗ ಪತ್ರ ಅವ್ರಿ ಹಂಗಾಗಿ ಬಹಳ ಕಾವಾದದ್ರೀ ನಮ್ಗ ಮುಂದ್ ಒಂದ್ ಸ್ವಲ್ಪ್ ಗಿಡ ಆದ ಹಚ್ಚಿ ಅಂತೇಳ ಮನಿ ಮುಂದೆ ಕುಂದರ್ತವ್ರೀ ಜಾಸ್ತಿ.
ಹೌದೇನ್ರೀ ಬಾಾಯ ಬ್ಯಾಸ್ ಬಿಸ್ಲದಂಗ್ರ ಏನ್ ಮಳೆ ಇಲ್ಲ ಏನ ಇಿಲ್ಲ
ಏನಿಲ್ರರಿ ಬರೀ ಒಣಗಾಳಿ ಬಿಸ್ತ ದೆ ರೀ ಬರ ಬಿಸಲಾ
ಹೌದೌದ್ರನ್ ಮಾಡ ಹಂಗ ಮಾಡಿ ಹಿಂಗ ಆದ್ರೆ ನ್ ಮಾಡ್ಬೇಕ ರೈತರು ಅದನ್ನೇ ನಂಬಕೊಂಡ್ ಅಲ್ಲ ನಂಬಕೊಂಡು
ಹಾ ನಮಕೊಂಡ್ ಬದುಕ್ತ್ರೀ ಬಾಳ ತ್ರಾಸ್ ಅದ್ ನೋಡ್ರಿ ಪಪರ
ನಾ ಮೂರ್ ವರ್ಷ ಆದತ್ರಿ ಹಿಂಗೆ
ಹಂಗೆ ಮೂರು ವರ್ಷ ಆದಂತ
ಮೂರು ವರ್ಷ ಆಗಂ
ಮೂರ್ ವರ್ಷ ಆದ್ ಅಂದ್ರ ಬಾಳ ಹೈರಾಣ ಆತದ್ರೀ ಜನ ಬರ್ಬರ್ತಾ ಎ ಉಣಕತ್ ತಿನಕ ಸಿಗ್ತದೆ ಬಿಡ್ರಿ ಈಗ ಎಲ್ಲಾನು ತುಟ್ಟಿ ತುಟ್ಟಿ ಸಕದ್ ಬಿಟ್ಟದ್ರಿ ಎಲ್ಲಾ ಎಲ್ಲಾ ಒಂದ ಕಿರಾಣಿ ಸಾಮಾನಿನ ತುಟ್ಟಿನೇ ಆದ್ರಿ ಒಂದ್ ಕಾಪಲ್ ತರಕಾರಿ ತರೆ
ಎಲ್ಲ ಸುತ್ತೀರಿ ಅವರು ಕ ಕೊಂತಾರ ತರಕಾರಿ ತಗೊಂಬರಕ್ ಹೋದ್ರ ಜರ ಕಡಿಮಿ ಮಾಡಿ ಕೊಡು ಅಂದ್ರ ಏಯ್ ತಗೊತ್ರ ತಗೋರಿ ಲ್ಲಂದ್ರ ನಡ್ಯರಿ ಆ ಕಡೆ ಅಂತಾರ ಹ
ಆಯಾ ತಾರ ಅವ್ರರು ಆಯಕ್ ಬಿಡ್ರಿ ಹೋಗ್ ಬಿಡ್ರಿ ಎಂತಂತ ರೀ ಅವರು ತರಕಾರಿ ಮಾರ ಸನಕೆ ಅಷ್ಟು
ಪಾಪ ಅವರುೂನು ರೊಕ್ಕ ಕೊಟ್ಟ ತರ್ತಾರಲ್ ರಿ ಮತ್ತ್ ಹಂಗ ಮಾಡ್ತಾರ ಅವರು.
ತುಟ್ಟ ಹಾರ್ತಾರಂತ ಅವರು ಮಾರವರು ಅವ್ರ ಇವ್ರ ಅದೆಲ್ಲ ತಕೋಬೇಕ ಅಂತ ಹೇಳಿವ್ರಗ ಮಾಡೋರಿ
ಸರಿ ಒಂದ್ ರೂಪಾಯಿ ಎರಡು ರೂಪಾಯಿ ಸಲಾನೇ ಪಾಪ ಕುಂತತಿರ್ತಾರ
ಹಾ ಕುಂತಿರ್ತಾರ್ ಕುಂತಿರ್ತಾರ್ ತ ಪಾಪ ಅವ್ರಿಗಾನ ಏನ್ ಅನ್ನದ್ರಿ ಅತ್
ಮತ್ತೇನ್ ನೀವೆ ಎಲ್ಲ ಕಡೆ ವಿಶೇಷ ಏನಲ್ ನೋಡ್ರಿ ನ ಆಹ ಇದು ಇದೇ ಮೊಹರಂ ಮುಗಿದ್ನಾನು ಊರಿರಿಗೆ ಹೋಗ್ಬರಿ
ಹೌದ್ರಿ ಹೌದೌದೌದು ಅ ದಪ್ಪನ ಆಗತ್ತ ಕಲಿ ಹೋಗಲ್ಲ ಆಮೇ ಬೆಂಗಳೂರ್ ಹರಿ ಅಂದ್ರ ಅಲ್ಲೇ ಅದರ ಏನು ರಿ ಬೆಂಗಳೂರಗಿ
ಹ್ಮ ಅಲ್ಲೇ ಅದಾರೆ ವರ್ಕ್ ರಜೆ ಕೊಟ್ಟಿಲ್ ಒಂದೇ ದಿನ ಒಂದ್ ಎರಡು ಮೂರ್ ದಿನ ಅವಾಗ ರಜೆ ಐತ್ರಿ ಅವಾಗ ಕೊಟ್ಟಿದ್ರು ನನ್ ಬಿಟ್ಟು ಹೋದ್ರ ಅವರು ಅವತ್ತೇ ಬಂದು ಅವತ್ತೇ ಹೋದ್ರು ಹ್ಮ ರಜೆ ಕೊಡ್ತಿಲ್ರಿ ಮೊದಲು ಬೇರೆ ಕಡೆ ಮೊದಲು ಬೇರೆ ಕಡೆ ಹೊತಿದ್ದ ಇದರ ಅವರು
ಹ್ಮ್ ಹ್ಮ್ ಹ್ಮ್ ರೀ
ಅಪ್ಪ ಅಂತೇಳಿ ಅಲ್ಲಿ ಕಮ್ಮನಿ ಹೋಗ್ತಿದ್ರು ಅದು ದೂರ ಇತ್ತು ಮನೆಯಿಂದ ನಮ್ಮ ಮನೆಯಿಂದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಅದ್ರ ಸಲಂದ ಅಲ್ ಬಿಟ್ಟು ಬೇರೆ ಕಡೆ ಮತ್ ಒಂಟಾರಲ್ರರಿ ಮೂರ್ ತಿಂಗಳ ತನ ರಜೆ ಕೊಡಲ್ರವ್ರಿ
ಹೌದ್ರ ಹೌದ್ರೀ ಸ್ಟಾರ್ಟಿಂಗ್ ಜೈನ್
ಹ್ಮ್ ಫಸ್ಟಿ ಸ್ಟಾರ್ಟಿಂಗ್ ಇರ್ತದಲ್ಲಾ ರಜೆ ಕೊಡದೇ ಇಲ್ರಿ ಹಂಗಾಗಿ ಈಗ ಮಾ ಈ ಇಪ್ಪತ್ತೆಂಟಕ್ ಬರ್ತಾರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ
ಹ್ಮ್ ಹ್ಮ್ ಹ್ಮ್ ಹ್ಮ್ ನಿಮ್ ಕರ್ಕೊಂಡ್ ಹೋಗ ಬರ್ತಾರೇನ್ರರಿ
ಅದರತ
ಹ್ಮ್ ಹ್ಮ್ ಹ್ಮ್ ಇ ಶಾಪುರ್ದಾಗ ಒಂದು ನಾಲ್ಕ್ ದಿನ ಇದ್ದು ಹೋಗಕತಿರ್ತ
ಹ್ಮ್ ಇಂದ ಎರಡು ದಿನ ಇರ್ತ
ಹ್ಮ್ ಅ್ ಎರಡ್ ಇಲ್ಲ ಎರಡ್ ಮೂರ್ ದಿನ ಅಲ್ಲಿನ ಇರ್ಬೇಕಕ್ ಆತರಿ ಶಾಪುರದಾಗನು ಅತ್ತಿ ಮಾವ ಎಲ್ಲಾ ಇಲ್ಲೇ ಇರ್ತಾರನ್ರಿ ಶಾಪುರದಾಗೆ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದ ತೋರಿ ಅಲ್ಲಿಂದ ಅಲ್ಲಿ ಮ ಬೆಂಗ್ಳೂರಲ್ಲಿ ಗೆ ಹೋಗ್ಬಿಡದು
ಒಂದು ನಾಲ್ಕುಕ ದಿನ ಇರ್ಬೇಕಲ್ ಮತ್ತ ತೊರ ಬಲೆನು
ಇರ್ಬೇಕ ಆತದ್ರೀ ಆತ್ತಿಮ್ಮ ಅವ್ರ ಬಳ್ಳನು
ಇಲ್ಲ ಮದ್ವೆಗಂದ ಇಲ್ರಿ ಇಲ್ಲ ಇಲ್ರಿ ಅಲ್ಲ ಒಂದ ಹದನೈದು ದಿನ ಇಲ್ ನೋಡ್ರಿ
ಹಡ್
ಹಾ ಒಂದ ಏಳ ಎಂಟು ಅನ್ನ ಆ ಕಡೆ ಅಲ್ಲಿ ಇಟ್ಟು ಇಲ್ಲಿ ಇಟ್ಟು
ತಿರ್ಗಾಡದೇ ಆತದಲ್ರರಿ ಮದ್ವೆ ಆದ್ಮೇಲೆ ದೇವ್ರರಿಗೆ ಅದಕ್ಕ ದೇವಸ್ಥಾನಕ್ಕ ಹೋಗ್ ಬರದು ಹ್ಮ್ ಹ್ಮ್ ಅಲ್ಲಿ ಅಲ್ಲಿನ ರಜೆನೂ ಕೊಡಲ್ರಿ ಮತ್ತವ
ಹ್ಮ ಅಲ್ಲಿಂದ ಬಂದಿವನಷ್ಟ ಕ ಬಾಳ ದಿನ ಆಗಿರ್ತೈತಿ ಅವ್ರಿಗೆ ಗೊತ್ತಿಲ್ಲ ಅನ್ನೋದ್ ಇಲ್ಲಿಗ್ ಕಳ್ಸದ
ಹ್ಮ್ ಹೌದು
ಹಿಂಗಲ್ಲ ಇಲ್ಲೇ ಇಲ್ರಿ ಜಾಸ್ತಿ
ಎಲ್ಲ ಯಾಕ ಎಲ್ಲಿನ ಒಂದ್ ಸ್ವಪ್ ಜನ ಇರಕೆ ಆಕೋಶನೇ ಸಿಕ್ಕಿಲ್ರಿ ನಿಮ್ಗ ಈದನ್ ಹ ಈಗ ತೋರ್ ಮನಿಗ್ ಒಂದ್ ನ ದಿನ ಇದಂಗ ಹಾಗ್ಯಾದ್ರಿ ಅವಾಗ ಮದ್ವೆ ಆದ್ರ ಹೊಟ್ಟೆ ಈ ಅವಾಗ ಆದ್ಮೇಲೆ ಈಗ್ ಬಂದಿರೇನ್ರರಿ
ತಿಂಗಳು ಬಂದೇ ಇಲ್ರಿ
ಹಾ ಹೌದು ಹೌದೌದೌದು
ಈ ಬನ್ನಿನ್ರರಿ
ಹ ಆಂಟಿ ಅವರು ಆರಾಮ್ ಅದಾರಲ್
ಹ್ಮ ಆರಾಮ್ ಅದಾರ ನೋಡ್ರಿ ಅವ್ರರು ಮನಿ ಕ್ಲೀನ್ ಮಾಡಕತ್ತಾರ ನೋಡ್ರಿ ಅವರು ಅ ದುಃ
ಹಬ್ಬಕ್ರ ಹ್ಮ ಹೌದ್ರಿ ನಾವವು್ ಮೊನ್ನೆ ಮಾಡೀವ್ರಿ ನಾವವು್ ಮೊನ್ನೆ ಕೌದಿ ಎಲ್ಲ ಹೋಗ್ದಾಕವ್ರಿ ಮನಗ್ ಈಗಿನ ಎಲ್ಲ ತೊಳ್ಕೊಂಡವ್ರೆ ನಾವನು ಎಲ್ಲಾ ಸ್ವಚ್ ಮಾಡ್ಕೊಂಡವ್ರಿ ಹಾ ಕತ್ತಲ್ರತ್ರಿ ಅದಲ್ ಹ್ಮ್ಮ್.
ಹ್ಮ್ ಅವ್ರೇಏನ್ ಆರ್ಕಿ ಮನಿ ಅಂತ ದೇವ್ರಿಗೆಗ್ ಬರ್ತಾರಲ್ ದೇವ್ರ ಬರ್ತಾರವ
ಹೌದೌದು್ ಬರ್ತ ರ
ಹ್ಮ ಬರ್ತಾರ ಇಲ್ಲಿ ಅದಕ್ ೌದಿ ಮನಿ
ಅದಕ್ಕಾ ತೊಳಗತ್ತೆ
ಹ್ಮ್ ನಾಳೆಗೆ ಬಟ್ಟಿ ಅದು ಕೋದಿಯದ ಹೋಗಿತಾರೀ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದ್ರೀ ಮುಂಜಾನೆ ಬರ್ತಿ
ಹ್ಮ್
ನಿನ್ನೆ ಏಳ್ ತಾರೀಕ ಇತ್ರಿ ಏಳಳ್ ತಾರೀಕ ದಿನ ನಶಿನ ಬರ್ತ ಹತಾರೀ ದೇವ್ ನಮ್ ಕಡೆಗೆ ಇವತ್ ಇವತ್ ಯ ಬರ್ಲಲ್ರಿ ನಮ್ ಕಡೆಗ ಏನ್ ನಮ್ ಊರಾಗ ಯಾರ್ದ ಸಮ ಆ್ಯದಂತರಿ ಹಂಗಾಗಿ ಇವತ್ತು ಬರದ ಕ ಮಾಡ್ರ ದೇವರುಗಳು ನಾಳೆ ಕತ್ತಲ್ ರಾತ್ರಿ ಬ
ನಾಳೆ ಬರ್ತಾರನ್ರಿ ಇಲ್ಲಿ ವಾಡ್ಸತಿ ಬರ್ತಾರ ಒಂದ್ಿನ ಅಹ್ ದಪ್ಪ ಕತ್ತಲ್ ರಾತ್ರಿ ದಿನ ಒಂದ ದಿನ ಮುಂಜಾನೆ ಬರ್ತಾರೀ ಎಲ್ಲಾ ದಪ್ಪ ಹಪ್ಪನ ದಿನ ಅವತ್ ರಾತ್ರಿ ಬರ್ತಾರೆ ಮತ್ತ ಬೆಳಿಗ್ಗೆ ಸಾಯಂಕ ಹಕಲ್ಲ ಹೋಗಕತ್ತ ದಪ್ಪನ ಅಲ್ಲಿ ಓತಾರಲ್ರಿ ಅವಾಗ ಒಂದ
ಹ್ಮ ಸ್ಗ ಕಟ್ ಕಟ್ ಆಗತ್ತ ನೋಡ್ರ ಧ್ನಿ
ಕಟ್ ಕಟ್ ಕಳ್ಕತ್ತದ್ರಿ ಮತ್ತೇನ್ೀ ಅಡ್ಗೆ ಏನ್ ಮಾಡಿರಿರಿ
ಅಡ್ಗೆ ನೋಡ್ರಿ ಬೆಳಿಗ್ಗೆ ಉಪ್ಪಿಟ್ಟ ನಾಷ್ಟ ಮಾಡಿದಿವವ್ರೀ ನಮ್ ಮನ್ಯಾಗ ನಮ್ಮ್ನೆಯವ್ರು ಬರೇ ಉಪ್ಪಿಟ್ಟೆ ಮಾಡ್ತೇನು ಏನ್ರ ಚಂದ ಏನ್ರ ಒಂದ್ ರೈಸ್ ಐಟಮ್ ಮಾಡ್ಬೇಕಕ್ಿಲ್ಲ ಅನಕತ್ತಿದ್ರು ಅ ಅಂಗೋನಮ್ ಜೊತೆ ಮಾತಾಡ ಇದಾಗ ಸ್ವಲ್ಪ ಟಮೆಟೊ ಬಾತ್ ಚಂದ್ ಮಾಡ್ತಿರ ನೀವು ಅವಾಗ ಒಂದ್ಸತಿ ಉಂಡಿದ್ ಬೇ್ರಿ ನೀವು ಮಾಡಿ ಅದಕ್ಕ ಒಂದ್ ಸ್ವಲ್ಪ ನಿಮಗೆ ಕೇಳಿದಿರ ಆಯ್ತು ಹೆಂಗ ಹೆಂಗ ಮಾಡ್ತಿರ ಅಂತಿಕ ಕೇಳಾಕತ್ತನ್ರಿ ಅದ ದಿನ ತಿಂದದೇ ತಿಂದು ಬ್ಯಾಸ್ರ ಬರ್ದಂತೀ ಮನ್ಯಾಗ ಹೊಸ ಹೊಸದ್ ಮಾಡ್ಬೇಕಂತಾರ ನಮ್ಗಿದ್ರ ಕೆಲ್ಸದಾಗಿದ್ರೆ ಪಟ ಪಟ ಪಟ ಏನೋ ಒಂದು ಮಾಡಿದಿದೆ ಹಕ ನಮ್ಗ ಆಗಿರ್ತದೆ ಅದಕ್ಕೆ ನ ಗತಿತ ತೋರಿ ಟೊಮಟೊ ಪ ಚಂದ ಮಾಡ್ತಾರ ಹ ಹೇಳ್ತಾರ ನೋಡ ಮಾಡ್ಕೊಡ್ತ ನಏ
ಹ್ಮ ಬಾಳ ತ್ವರ ಎಫ್ಸ ಮನೇ ಬಿಟ್ಟಿ ಆಾಗಿದ್ರಲ್ರ ಕೇಳಿದ್ರ ಬರ್ತೀನಿ ಒ ಒಂದ ದಿನ ಟೊಮೆಟೊ ಬಾರ್ತಿನಾಕ್ ಬರ್ತೀನಿ ನೀವ ಹೊಟೆ ಬರ್ತೀನಿ ಅಂದ್ರೆ ಬರತ್ ಬರ್ತಾರ ಬರಲ್ರಿ ಅವ್ರೇನ್ ಎಲ್ಲಿ ಬರ್ತಾರ ಕೆಲ್ಸಾನೇ ಇರ್ತಾವ ಅವ್ರಿಗೆ
ಇ್ರೆ ಅವ್ರು ಏನೋ ಕೆಲಸ ಮಾಡಕತ್ತಾರೆ ನೀವಾಗ
ಹ್ಮ್ ಕೆಲ್ಸ ಮಾಡಕತ್ತಾರ ಅವರು
ಹ್ಮ್ ಖಾಲಿ ಇದ್ರಂದ್ರ ಬರ್ತ ಅವ್ರ ಮನೆಗೆ ಇದ್ರಂದ ಬಿಟ್ಟೈತ್ರಿ ಅನ್ ಬಂದ ಹ್ಮ್ ಯ ಹೌದ್ರಿ ಬಿಟ್ಟಿಂದ ಯಾರ ಒಬ್ರು ಬಿಟ್ಟ ಲ್
ಹ್ಮ್ ಸಾಯಿರನು ಬಾ ಬಾ ಅಂತಾಳ
ಹ್ಮ್ ಸಾರ ಕೆಂಬ ಇರ್ತಾಳ್ರಿ ನಾವ್ ಕೆಂಬ ಕಡೆ ಹೋಗಿಲ್ರಿ ಅಲ್ಲೇ ಬುಟ್ಟಗಿಂದ ನೀವ ಆದ್ರೆ ಇನ ಏನಾನ ತೋಲಕ್ ಪಕ್ಕ ಮಾಡಕಕ್ಕೆ ಎಂಬೈಗೆ ಬರ್ತಿರ್ಬೇಕು ರೀ ಸಂತಿಗೆ ಅದು
ಹ್ಮ ಮೊನ್ನೆ ಒಂದನ ಹೋಗಿದ್ದೀನ್ರಿ ಮತ್ ಹೋಗಿಲ್ರಿ ನಾನು
ಆ ಕಡೆ ರೂಟ್ ನಮ್ಗೆ ಅಷ್ಟ ಏದಕ್ ಹೋಗಲ್ರಿ ನಾವ್ ಕಡೆ ಶಾಪ್ ರ್ ಕಡೆಗೆ ಹೋಗ್ತವಿ ಜಾಸ್ತಿ ನಾವವು ಹಂಗ ಅಲ್ಲಿ ಏನಾರ ಆಪಿಸತ ನಮ ಕೆಲ್ಸ ಇದ್ರೆ ಅಷ್ಟೆ ಅದು ನಮ್ಮ ಮನೆ ಗಂಡ ಮಕ್ಳು ಹೋಗ್ಬ ಬಿಡ್ತಾರೆ ನಾವು ಹೋಗಲ್ಲ ಏನಾನ ಮಾಡ್ಸವಿದ್ದು ಇನ್ಕಮ್ ರಾಷ್ಟ್ರ ತ್ರೀ ಸೆವೆಂಟಿ ಒನ್ ಕಿಂತ ಏನಾರ ಅಲ್ಲಿ ನಾಡಕ ಸರಿ ಹೋ ಅಂದ್ರೆ ಅಷ್ಟೇ ಬರ್ತೀವಿ ನೋಡ್ರಿ
ಹ್ಮ್ ರೀ
ಅದ್ದ ಅಕಡೆ ಎಜ್ಜಿನ ಇ ಹೇಳಡಲ್ರಿ ಅವಾಗೇ ನೋಡ್ರಿ ಕೇಶ್ ಪೀಟೆ ಮಾಡ ಮುಂದ್ಡಗೆ ಕಂಬೈಿಂದ ಓ್ತಿದ್ವಲ್ರರಿ ಮೂರ್ ವರ್ಷ ತಾನ ತಿರುಗಾಡ ನೋಡ್ರಿ ಕೆಂಬೈಕಿ ಆಮೇಲೆ ಬಿಟ್ಟೋರ್ ಬಿಟ್ಟಂಗ ಹೇಗಿದ್ರಿ ಅದು
ಹೌದೇ
ಅಕಡೆ ಮುಂದ ಹೋಬಳಿ ಒಂದ್ ಅದೇ ಬರ್ತದಲ್ರರಿ ನಮ್ಗ ಆಕಡೆ ಆದ್ರ ಆಕಡೆ ರಾಟಿ ಇಲ್ರರಿ ಯಾವದ ಸಂತಿಗಿಂತಂತೆ ಎಲ್ಲಾ ಈಡೆ ಶಾಮಳದಾಗೆ ಆತತರಿ ನಮ್ ಕಡೆಗೆ ಹ್ಮ್ ದೊಡ್ಡ ಅಲ್ಲಿ ಬಾರಿ ಚಂದ ಸಂತತಿ ನಮ್ಮ ಊರಾಗನು ಬರ್ತ ಕಾಯ ಪಲ್ಯ ತರಕಾರಿ ಎಲ್ಲಾ ದಿಿನಾ ಬರ್ತಾವ್ರಿ ದಿನಕ್ಕ ದಿನ ಹಂಗೆಫ್ರೆ್ ಕಾಯಿಪಳೆ ಸಿ ೀ ಇಲ್ಲ ತೋತಿರ ಇಲ್ಲ ಬೆಳಿ ಹೊಲ್ಗೊಳದಾಗ ಹಾಕ್ತಾರಿೀ ತರಕಾರಿ ಕಾಯಿಪಿ ಅದೇ ತಂದ್ ಮಾರಿಬ ಬಿಡ್ತಾರ ಹಂಗಿ ರೋಡ ಇಲ್ಲದ ತಗೊ್ಬ ಬಿಡ್ೀರಿ ನಾ ಸಂತ ಸತಿ ಹಓದತಿರರು ಆ್ ಸತಿ ಹೋಗಲ್ರಿ ಎಲ್ಲ ತರಕ ಮನೆಗೆ ಇತ್ತ ಅಂದ್ರೆ ಹೋಗಲ್ರಿ ಸಿಗ್ತದಿ ಸಿಗ್ತದ ನಮ್ರಾಗಿ ಬಾ್ಂದ ಕಾಯಲೆ ಮಾರಕತ್ತ ರೀ ನಮ್ ಮುರಗ ಮೊದಲ ಯಾರ ಷ್ಟ ಮಾರ್ತಿದಿಲ್ರರಿ ಕಾಯಿಪಲ್ಯ ಈಗ ಎಲ್ಲಾರೂ ಸ್ವಲ್ಪ ಸ್ವಲ್ಪ ಹೊಲ ಇದ್ದರು ನೀರ್ ನೀರಾವರಿ ಮಾಡ್ಕೊಂಡಕ ಅಲ್ಲಿ ತರಕಾರಿ ಬೆಳಾಕತ್ ಬಿಟ್ಟಾರೆ
ಹೌದೌ ತ ಹಂಗೆ ಮಾಡ್ಬೇಕ್ರಿ ಅದು ಏನ್ ತಗೊಂಡಿದ ಇದನ್ನು ಏನ್ ಸಾಲಲ್ಲ ಸುಮ್ನೆ ಮನ್ೆಯಾಗಿದ್ರೆ ಒಂದ್ ತರ ಇ ಚಲೋ ಇರ್ತವ
ಹ್ಮ್ ಮನೆಗೆ ಇದ್ರೆ ಇದಾ ಸರಿ ಅವ್ ಮನೆ ಮುಂದ್ ನಾವ್ ಹಾಕ್ಬೇಕು ಮಾಡ್ಕೊ ಕೊಬಂತೀವ್ರಿ ಒಂದ್ ಸರ್ತಿ ಮಾಡಿ ಬಿಟ್ಟವ್ರ ಮತ್ ಮಾಡೋದೇ ಆಗಿಲ್ರರಿ ಏನಾನ ಒಂದಿಷ್ಟ್ ತರಕಾರಿ ಹಾಕ್ಬೇಕಂತೀವಲ್ ೀ ಕೋಳಿ ಅವು್ ಬಂದ ಎಲ್ಲಾ ಇದ್ ಮಾಡಿ ಹಾಳ ಮಾಡ್ಬಿಡ್ ಹತವ್ರಿ ಹಾಕಿದ್ಗಳೇ ಅದ್ ತಿಳಕ ಎಲ್ಲಿ ಬಿಡು ಚಂತನ ಕಾಯಬೇಕಕ್ ನೋಡ್ರಿ ಒಬ್ರ ಅದ್ಕ ಎಲ್ಲ ಗೇಟ್ ಕಾಂಪೌಂಡ್ ಇದ ್ರ ಏನು ಬರಲ್ರರಿ ಮನ ಒಳಗ ಅದು ನಮ್ಗೆ ಮದ್ ಏನ ಇಲ್ರರಿ ಓಪನ್ ಆದ್ರ ಮುಂದಾ ಹಂಗಾಗಿ ಏನು ಮಾಡದ ಕೇ ಆಗಲ್ ಅದೇ ಒಂದೇ ಒಂದ್ ಹಣ್ಣಿನ ಗಿಡ ಆಯ್ತ ಚಿರಿ ಅದು ಸಲ ಅೇ ಎಷ್ಟ್ ಜನ ಬಂದು ಇದ ದಾಂತೆ ಮಾಡ್ತಾರಿೀ ಯಾಪಾಡ್ತರದು
ಹೌದು ಅೇ ಮಾಡ್ತಾರೆ
ಹ ರೀ ಸವಿತಾ ಇಲ್ಲ ನಾ ಮನೆಯವಾರ್ ಒದ್ರ ಹತ್ತಾರೀ ಹ
ಹ ಹಾ ಸರಿ ತರ್ಸರಿ